ಹಲೋ
ಹಲೋ ಏನ್ ಮಾಡ್ತಿದಿದ್ದಾರೆ
ಊಟ ಮಾಡ್ತಾ ಇದ್ದೆ ನೀವು
ನಾವು ಊಟ ಮಾಡ್ಬೇಕಿನ್ನು
ಮಾಡಿದವಾ ಇನ್ನು
ಇನ್ನೂ ಮಾಡಿಲ್ಲ ಯಾಊರು ನಿಂದು
ಹ್ಮ್ ನಮ್ದು ಗೋನ ಆತ್ ನಿಮ್ದು
ನಮ್ದು ಇಲ್ಲೇ ಬೆಂಗಳೂರ್ ಹತ್ರ
ಬೆಂಗಳೂರು ಹ
ಹ್ಮ ಹ್ಮ
ಹ್ಮ್ ಮತ್ತೆ
ಏನ್ ಸ್ಟೂಡೆಂಟ ನೀವು
ಹಾ ಸ್ಟೂಡೆಂಟ್ ನೀವು
ಹಾ ನಾವು ಸ್ಟೂಡೆಂಟ್ೇ ಅಂದ್ರೆ ಇವಾಗ ಲೀವ್ ಆಗತ್ತ
ಹಾ
ನಾವು ಸ್ಟೂಡೆಂಟ್ ಇವಾಗ ಎಕ್ಸ್ಪ್ಲೋನ್ ಮಾಡಿದೀನಿ ಅಂದ್ರೆ ಎಕ್ಸಾಮ್ಗಷ್ಟೇ ಹೋಗ್ತೀನಿ ಡೈರೆಕ್ಟ್
ಡೈರೆಕ್ಟ್ ಮಾಡಿದ್ದೀರಾ
ಹ್ಮ್
ಯಾವ ಕೋರ್ಸು
ಇಂಜಿನಿಯರಿಂಗ್ ನಿಮ್ದು
ನಮ್ದು ಇಂಜಿನಿಯರಿಂಗ್
ಅದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್
ಹಾ ನಮ್ದು ಕಂಪ್ಯೂಟರ್ ಸೈನ್ಸ್ ಕ ಜೂತ ಚೂತ ಗತಾರೆ
ಮತ್ತೆ ಸ್ಪೋರ್ಟ್ಸ್ ಎಲ್ಲ ಆಗ್ತರಾ ಯಾವ್ದಾದ್ರು
ಹ ಆಡ್ತೀವಿ ಡೈಲಿ ವಾಲಿಬಾಲ್ ಆಡ್ತೀವಿ
ಹಾ ಹಡಕ್ ಬರ್ಸ್ತಾ
ಬರುತ್ತೆ ನಿಮ್ಗೆ
ನಾವು ಸ ಹೂ ಪಡೆಯೋದು ನಾವೇ ಅಲ್ಲಿ ಅಲ್ಲಿಗ
ಸೂಟರಾ
ಹ್ಮ
ಹ್ಮ ಹೌದಾ ಡೈಲಿ ಆಡ್ತೀರಾ
ಹಾ ಡೈಲಿ ಆಡ್ತೀವಿ ನಮ್ ಫ್ರೆಂಡ್ ಇದಾನೆ ಒಬ್ಬನು ಭುವನೇಶ್ವರ್ ಅಂತ
ಹ್ಮ
ಅವನ್ ಹೆಂಗ ಆಡ್ತಾನಂದ್ರೆ
ಹಾ ಹಾ
ಫು ಪೂರಾ ಲಿಫ್ಟ್ ರೌನು ಭುವನೇಶ್ವರ್ ಅಂತ ಇದ್ದಾನೆ
ಹೌದಾ ಸರಿ ಆಡಲ್ವಾ
ಹ್ಮ್ ಏ್ ಚಲೋ ಆಡ್ತಾನೆ ಅವನು ಮಸ್ತ್ ಆಡ್ತಾನೆ ಹ್ಮ್ ಬಟ್ ಏನೋ ಸ್ವಲ್ಪ ಕತ್ಲಲ್ಲಿ ಹಾಡಿದ್ರೆ ಅವ್ನ್ ಕಾಣಲ್ಲ ಬೆಗ ಅಂದ್ರ ಸ್ವಲ್ಪ ಕಲರ್ ಡೌನ್ ಇದೆ ಅಂವುದು
ಹಾಗೇಕ್ ಮಾತಾಡ್ತೀರಾ
ಇಲ್ಲ ಅಂದ್ರೆ ಅವನ್ ಅವನ್ ಬಗ್ಗೆ ಹೇಳ್ತಿದ್ದೀನಿ ಅಂದ್ರೆ ಈಗ ಅವನು ಶೂಟ್ ಇಡಕ್ ಒಂದಂದ್ರೆ ಕಾಣದೇ ಇಲ್ಲ ಕತ್ಲ್ಲಿ ಅಂದ್ರೆ ಬಾಲ್ ತಂದ ತಾನೆ ಹೋದಂ
ಹೌದಾ ಹ
ಹ್ಮಂ
ಹ್ಮ್ ಹ್ಮ್ ಯಾವ್ ಶಮ್
ನಮ್ದು ಸಿಸ್ತು
ಫಿಫ್ತಾ
ಹ್ಮ್ ನೀವು
ನಂದು ಸೆಕೆಂಡ್
ಸೆಕೆಂಡ್ ಸಮ್ ಅಂದ್ರೆ ಜೂನಿಯರ್ ನೀವ್ ನನ್ಕಿಂತ
ಹಾ ಜುನಿಯರ್ ಜುನಿಯರ್
ಹ್ಮ ಹ್ಮ
ಹಾ ಮತ್ತೆ
ಮತ್ತೆ ಯಾವ್ದೋ ಟ್ರಿಪ್ ಮಳೆ ನಮ ಬೆಂಗಳೂರ್ ಸೈಡ್ ಅಲ್ವಾ ಮಳೆ ಜಾಸ್ತಿನೇ ಇದೆ ಸ್ವಲ್ಪ
ಹೌದಾ ಅಂದ್ರೆ ವೆದರ್ ತುಂಬಾ ಕೂಲ್ ಇದೆ ಅನ್ಸುತ್ತೆ
ಹ ಫುಲ್ ಕೋಲ್ಡ್ ಅವ್ರಿ ಅಂದ್ರೆ ನಮ್ಗ್ ಸೆಟ್ ಆಗಿದೆ ಯಾಕಂದ್ರೆ ನಾವು ಹಐಸ್ಕೂಲ್ಂದ ಇಲ್ಲೇ ಇದ್ದೀನಿ ಅದಕ್ಕೆ ಸೆಟ್ ಆಗಿದೆ ಇಲ್ಲಿ ಬೆಂಗಳೂರು ಕ್ಲೈಮೇಟ್
ಹೌದಾ ಮತ್ತೆ ಈ ಕಡೆ ಬಂದಿಲ್ವಾ ಬೇರೆ ಕಡೆ ಬೆಂಗ್ಗಳೂರ್ ಬಿಟ್ಟು ಆಚೆ
ಇರ್ಲಾಕಂದ್ರೀ ಆ ಕಡೆ ಬಂದ್ರೆ ಸ್ವಲ್ಪ ಕಲರ್ ಡೌನ್ ಆಗಿಬಿಡುತ್ತೆ ನಮ್ದು ಆ ಕಡೆ ಕ್ಲೈಮೇಟ್ ಟೈ್ ಬರಲ್ಲ ನಮ್ಗೆ
ಹೌದಾ ಹಾಗೇನ್ ಇಲ್ದ ಅಲ್ಲ ನಮ್ ಕಡೆೇನು ಹ್ಮ್ ವೆದರ್ ಎಲ್ಲಾ ಕೂಲ್ ಇದೆ
ಕೂಲ್ ಇದೆ ಅಲ್ವಾ ಅಂದ್ರೆ ಆ ಕಡೆ ನೀರು ಅದು ನಾವೆಲ್ಲಾ ಇಲ್ಲಿ ಹೈಜನಿಕ್ ಇರ್ತೀವಲ್ವಾ
ಹೌದಾ
ಹ್ಮ್
ಹ್ಮ್ ಹ್ಮ್ ಮತ್ತೆ ವಲಾ
ಮತ್ತೆ ಎಲ್ಲಿ ಟ್ರಿಪ್ಗೆ ಹೋಗಿಲ್ವಾ ನೀವು
ಟಿಪ್ಪ ಎಲ್ಲಿ ಹೋಗಿಲ್ಲ
ನಾವೂ ಹೊಲಾಗಿಲ್ಲ ಮಾಡಲ್ರಿ ಬಿಸ್ನೆಸ್ ಇದೆ ನಮ್ದೊಂದು ಒಂದು
ಹೌದಾ ಯಾವುದು
ಇದು ಕೆ ಎಫ್ ಸಿಲಿ ನಾನು ಮ್ಯಾನೇಜರ್ ಇದ್ದೀನಿ ಅಂದ್ರೆ ಇನ್ನು ಪೋಸ್ಟಿಂಗ್ ಆಗಿಲ್ಲ ಹ ಅಂದ್ರೆ ಇನ್ನು ಹಾ
ಹ್ಮ್ ಹ್ಮ್ ಅಂದ್ರೆ ಸ್ಯಾಲ್ರಿ ಎಷ್ಟು ಬರುತ್ತೆ
ಸ್ಯಾಲ್ರಿ ಬರುತ್ತರಿ ಅದೆಲ್ಲ ರಿವ್ಯೂಲ್ ಮಾಡಕ್ ಆಗಲ್ವಲ್ಲ ಇಲ್ಲಿ
ಹೌದಾ ಪರ್ಸ್ನಲಾ
ಹ್ಮ್ ಹ
ಹ್ಮ್ ಹ್ಮ್
ಮತ್ತೆ ಮುಂದೆ ಏನ್ ಏನ್ ಪ್ಲಾನ್ ಇದೆ ಡಿಗ್ರಿ ಮುಗಿಯೋಣ
ಡಿಗ್ರಿ ಮುಗ್ದಿಂದ ಅಬ್ರೋಡ್ ಹೋಗ್ಬೇಕಂತ ಮಾಡಿದೀನಿ ಹ್ಮ ಹಾ
ಹ್ಮ್ ಹ್ಮ್ ಎಷ್ಟ ಇದಾವ ಬ್ಯಾಕು
ಬಕ್ ಇಲ್ಲ ನಂದು ಆಲ್ ಕ್ಲಿಯರ್
ಹ್ಮ ಹ್ಮ ನಾನು್ರೀ ಕಾಲೇಜ್ಗೆ ಹೋಗ್ಲಾರ್ದ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀಿ ಒಂದೇ ಇದೆ
ಒಂದೇ ಇದನಾ
ಹ್ಮ್
ಹಾ ಅಂದ್ರೆ ನೀವೇ ಗ್ರೇಟು
ಹಾ ನಿಮ್ಮಷ್ಟೇನೆಲ್ಲ
ಮತ್ತೆ ನೀವುೋಗಲ್ವಾ ಯ ಟ್ರಿಪ್ಗೆ
ನಾವೆಲ್ಲಾ ಆಲ್ ಕರ್ನಾಟಕ ಎಲ್ಲ ಸುತ್ತಾಡಿದ್ವಿ ಬೇಜಾರಾಗಾಗಿದೆ ಟ್ರಿಪ್ ಹಟ್ಟ ಹೋಗಿ
ಹ್ಮ್ ಹ್ಮ್
ಹ್ಮ ಅಂದ್ರೆ ಹ್ ಟ್ರೈನ ಅಲ್ಲಿ ಬಸ್ಸ ಅಲ್ಲಿ ಎಲ್ಲಾ ಎಕ್ಸ್ಪೀರಿಯನ್ ಮಾಡಿಲ್ಲ ಬರೇ ಕಾರ್ ಅಲ್ಲಿ ತಿರುಗಾಿದೀ
ಹಾ ನಿಮ್ದೇ ಇದೇನಾ ಕು
ಹಾ ಮೊನ್ನೆ ತಗೊಂಡಿದ್ದಾನ ನಮ್ಮ ಅಣ್ಣ ಇದು ಇನೋವಾ ಕ್ರಷ್ಟ ಹೈಬ್ರಿಡ್ ಕಂಪನಿದು
ಹೌದಾ
ಹಾ ಅಂದ್ರೆ ನಾವವು ಫುಲ್ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ವಿ ಅವ್ರಿಗೆ ಇಲ್ಲಾ ಕಂಡ್ರಿಜ ಹಂಗೆ ಅವಾವರೇಜ್
ಎವರೇಜಾ
ಹ ನಾವು ಫುಲ್ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ವಿ ಕಾರ್ ಗೆ
ಹಾ
ಅಂದ್ರೆ ಅವ್ರು ತಗೊಲಿಲ್ಲ ಇ ಎಮ್ ಐ ಮೇಲ್ ತಗೊಳ್ರಿ ಅಂತಂದ್ರು ಅದಕೆ ತರ್ಟಿ ಲಕ್ಸ್ ಡೌನ್ ಪೇಮೆಂಟ್ ಮಾಡಿದ್ದೀವಿ
ಹಾ
ಇ ಏಮ್ ಐ ಏನ್ಕಂಡ್ರಿ ಒಂದ ಸಲ ಕಟ್ಬಿ ಬಿಡ್ತೀವಿ ನಾವು ಎಲ್ಲಾ ಫುಲ್
ಅಂದ್ರೆ ರಿಚ್ ಇದ್ದೀರಾ ಅಂದಂಗ ಆಯ್ತು
ಯಾವರೇಜ್ ಅಂತ ಇದು ಇ ಇ ಇದು ಅಂದ್ರೆ ರಿಚ್ ನಿಮ್ಗೆ ಯಾವರೇಜ್ ಇದು
ಮತ್ತೆ ರಿಚ್ ಅಂದ್ರೆ ಯಾವ್ದು
ರಿಚ್ ಅಂದ್ರೆ ನಮ ಫ್ರೆಂಡ್ ಇದ ನೋಡು ಬಿಲ್ವರ್ ಅಂತ ಅವನ ಹೆಸರು ಯೂಟ್ಯೂಬ್ ಚಾನೆಲ್ ಇದೆ ಅವನದು
ಅವ್ರದಾ
ಹ್ಮ್ ಯೂಟ್ಯೂಬ್ ಚಾನಲ್ ಇದೆ
ಹ್ಮ ಹ್ಮ್
ಫೈವ್ ಸ್ಟಾರ್ ಅವ್ರ ಗೊತ್ತ ಅಜ್ಬಾಯಿ ಅವ್ರ ಜೊತೆ ಎಲ್ಲ ಆಡಿದ್ದಾರೆ ಅವರು ಹ್ಮ ಹ್ಮ ಹ ಫುಲ್ ಈ ಸ್ಪೋರ್ಟ್ಸ್ ಎಲ್ಲ ಆಡಿದ್ದಾರೆ ಅವರು
ಅಂದ್ರ ನೀವೂ ಎಲ್ಲಾ ದೊಡ್ಡ ದೊಡ್ ಜನದ ಜೊತೆ ಇದ್ದೀರಾ ಅದಂಗ ಆಯ್ತು ಕ್ಟಲ್ಲಿ
ಇದು ಯಾರಂದ್ರೆ ರಜತ್ ಪಚಟಿದಾರ್ ಗೊತ್ತಾ
ಹಾ
ಆರ್ ಸಿ ಬಿ ಪ್ಲೇಯರ್
ಹಾ ಹಾ
ಒಂದ್ ಲೆಕ್ಕ ಅವರು ನಮ್ ರಿಲೇಷನ್ ಆಗ್ಬೇಕು ಹಂಗ
ಹೌದಾ
ಹಾ
ಏನ್ರೀ ಏನೇನ್ಲ್ ಹೇಳ್ತಾ ಇದ್ದೀರಾ
ಏನಿಲ್ಲ ಬೆಲ್ಲಾ
ಮತ್ತೆ ಎ
ನಿಮ್ದಷ್ಟು ಎಕರೆ ಇದೆ ಹೊಲ
ನಮ್ದೊಂದ್ ನಲವತ್ತೈದ್ ಇದೆ
ನಲವತ್ತೈದ
ಹ
ಹ್ಮ್ ಹ್ಮ್ ಹ್ಮ್
ಅಂದ್ರೆ ಲೀಸ್ಗೆ ಮಾಡಲ್ಲ ಬ್ರಾಹ್ಮಿಣಸ್ ನಾವು ಬ್ರಾಹ್ಮಿಣಸ್
ಹ ಹಾ ನಾವು ಜಾತಿ ಭೀತಿ ಎಲ್ಲ ನೋಡಲ್ಲ ರೀ ನಾವ ಎಲ್ಲ ಒಂದೇ ಕ್ಯಾಸ್ಟ್ ಕ್ಯಾಸ್ಟ್ ಇರೋದ ಎರಡ್ ಕ್ಯಾಸ್ಟ್ ಹೆಣ್ಣು ಗಂಡು
ಹೌದಾ ಏನ್ ಕೊಟೇಶನ್ ಹೇಳಿದ್ರಿ ಇವತ್ತು ಥ್ಯಾಂಕ್ ಯು
ಹ ವೆಲ್ಕಮ್ ವೆಲ್ಕಮ್ ಮತ್ತೆ ಬೆಂಗ್ಳೂರು ಬಂದ್ರೆ ಕಾಲ್ ಮಾಡಿ ಮೀಟ್ ಆಗೋಣ
ಹೌದಾ ಯಾವ್ ನಗರ ನಿಮ್ದು
ನಮ್ದು ಆರ್ ಆರ್ ನಗರ್ ಶೆಡ್ ಇದೆ ಗೊತ್ತಾ
ಆರ್ ಆರ್ ನಗರ್ ಶೆಡ್ ಹಾ
ಹಾ
ಹಾ ಹಾ
ಅಲ್ಲೇ ಇರ್ತೀವಿ ನಾವು
ಹೌದಾ ಶೆಡ್ ಅಲ್ಲ
ಹ್ಮ್
ಹಾ ಹ್ಮ
ಹ್ಮ
ಮತ್ತೆ
ನಿಮ್ದೇನು ಉತ್ತರ ಕರ್ನಾಟಕನ
ಹಾ ಹೌದು
ಮತ್ತೆ ಬೆಂಗ್ಗಳೂರು ಲ್ಯಾಂಗ್ವೇಜ್ ಮಾತಾಡ್ತಿದೀರಾ
ಎಲ್ಲಾ ಮಾತಾಡ್ಬೇಕ್ರಿ ಕಲಿಬೇಕು
ಹ್ಮ
ಹ್ಮ
ಒಳ್ಳೇದು
ಹ್ಮ್ ಹ್ಮ್ ಇನ್ನುೂ ಮಾಡಿಲ್ವಾ ಊಟ
ಮಾಡ್ಬೇಕು ಇವಾಗ ಜಿಮ್ ಗಿಮ್ ಹೋಗಲ್ ಬಂದ
ಈ ಜಿಮ್ಗೆಲ್ಲಾ ಹೋಗಲ್ಲ ನೀವು
ನಾ ಅಂದ್ರೆ ಒಂದ್ ವರ್ಷದ ಮೆಂಬರ್ಶಿಪ್ ತಗೊಂಡಿದ್ದೀನಿ ಜಿಮ್ಮ್ ಅಲ್ಲಿ ಹೋಗ್ತೀನಿ ದಿನಾ ಡಯಟ್ ಅಲ್ಲಿ ಮೇೈಂಟೈನ್ ಮಾಡ್ತೀನಿ ಅಂದ್ರ ಇವಾಗ ಮಧ್ಯಾಹ್ನ ಊಟ ಏನ್ ಗೊತ್ತಾ ಎಗ್ಸ್ ಎರಡೆಗ್ಗು
ಹಾ
ಹಾಫ್ ಲೀಟರ್ ಮಿಲ್ಕ್ು
ಹಾ ಮತ್ತೆ
ಫಿಫ್ಟಿ ಗ್ರಾಮ್ ಬಾದಾಮಿ ಫಿಫ್ಟಿ ಗ್ರಾಮ್ ಗೋಡಂಬಿ
ಹಾ
ಒಂದು ಬನಾನ
ಇಷ್ಟೇನಾ
ಹಾ ಅಂದ್ರೆ ಮಿಲ್ಕ್ ಶೇಕ್ ಅವೆಲ್ಲಾ ಕುಳಿತಿವಿ ಚಾಕ್ಲೇಟ್ ಫ್ಲೇವರ್ ಅದೆಲ್ಲಾ
ಹಾ
ಹ ಅಂದ್ರೆ ಇವಾಗ ಬ್ಯುಸಿ ಇದ್ದೆ ಹೋಗಕ್ ಆಗಿಲ್ಲ ಅಷ್ಟೆ
ಹೌದಾ
ಹಾ
ಅಂದ್ರೆ ಜಿಮ್ ಮೆಂಬರ್ಶಿಪ್ ಎಷ್ಟಿದೆ ಅಮೌಂಟ್
ಹತ್ ತ್ರೀ ತೌಸಂಡ್ ಇದೆ ನಾನ್ ಅವ್ರ ಪಾಪ ಬೆಳಿಬೆಕ್ಕ ಅಲ್ಲ ಜಿಮ್ ದವ್ರು ಅದಕ್ಕೆ ತ್ರೀ ತ್ರೀ ತೌಸಂಡ್ ಇದ್ನ ಫೈವ ತೌಸಂಡ್ಗಿ ನಾನ ಎಕ್ಸ್ಟ್ರ ಕೊಟ್ಟೀನಿ ಟ ತೌಸಂಡ್ ಎಕ್ಸ್ಟ್ರಾ
ಅ ಟಿಪ್ಸ್ ಕೊಟ್ಟಿದ್ದೀರಾ
ಹಾ
ಹ್ಮ್ ಹ್ಮ್
ಏನ್ ಮಾಡ್ಬೇಕ್ರಿ ಮತ್ತೆ ಬಡವರ್ ಬೆಳಿಬೇಕಲ್ವಾ
ಹೌದು
ಹ್ಮ್
ಮ
ನಾವೆಲ್ಲಾ ಬ್ರಾಂಡೆಡ್ ಬಟ್ಟೆ ಹಾಕ್ತಿವಿ ಏಷ್ಯನ್ ಪೋಲೋ
ಹಾ ಯಾವ್ದ
ಏಸಿಯನ್ ಪಲೋ ಲೊಟಸ್
ಹಾ
ಸರಿಕಂಡ್ರಿ ಆಮೇಲ್ ಅಸ್ತೀನ್ ನಿಮ್ಗೆ ಒಂದ್ ಐದ್ ನಿಮಿಷ ಬಿಟ್ಟು ಕೆಲ್ಸ ಇದೆ